ಣ
ನಾನು ಮನಸ್ಸ ಎಲ್ಲಾರ ಜೊತೆ ಹ ನಾ ಕೂಡ ನಮ್ ಯಾರು ಇಕ್ಷಾನೆ ಆಗತ್ತದ
ನನಗ್ರ ಫೋರ್ ಬಾಲ್ ಆಗ್ಲ್ತದ ಅಂದ್ರೆ ಬಿೀ ಯಿ ಒ ತೋರ್ಸಾತ್ತೀನಿ ಆತರ
ನಾನು ಯಾರಿಗಾರ ತೋರ್ತಾಕತೀನಿ ನಿನ್ ಹ ಇದ್ರಗತ್ತ ಹ ಹೇಳಾತೀನಿ
ಅಲ್ಲಾ ನೀ ಇವತ್ತು ಸ್ವಲ್ಪ ಜಾಸ್ತಿಯಿನ ಯಾರು ಕೂಡ ಮಾತಾಡ ಸಿಟಿಗೆ ಇರ್ಕೊಂತಿದ ಊಟದಲ್ಲಿ ಆದ್ರತ ಸ್ಮೆಲ್ ಮಾಡ್ಯಲ್ಲ ಹಣ್ಣ್ಣ ಎಷ್ಟ್ ದಿವಸ ಆಯ್ತ ಅಂದ್ರೆ ಬಿ ಎಷ್ಟ ನೇಚರ್ ನ್ಚುರಲ್ ಆಗಿ ಸ್ಮೈಲ್ ಮಾಡ್ಕೊತೀವಿ
ವಾಸ್ತವಾರಿ
ಆತರದ ಕಲ್ತ್ ಬಿಡು ಅದ ಇಷ್ಟ ಆರಾಮ ನನಗ ಬಸತಲ್ಲ ಕಳಪಳ ಬಿಟ್ಟ ಬಿಡು ಹ್ಮ್
ಮತ್ರ ಒಟೇ ಮೋರ
ಒಡಮ್ಮ
ಹೇಳು ಬೇಬಿ ಎಡು ಆಯ್ತು ಎಗ್ ಗುಂಡು ಎ ಅಮ್ಮು ಎ ಮೋಣು ಎ ಮೋನಿ ಎ ಮೋಹನ್ ಎ ಚಿವಡ್ಯಾ ಅಪ್ಪಾ ಅವನಿಗೆ ಕೊಡಲ್ಲ ಆಗ
ಆಯ್ತಾಯಯ್ತು ತರ್ ಪಡಲ್ಲೋಡು ಹ ನನಗೇಏನ್ ಕಾಣತ್ತ ನಾ ಹೇಳ್ತನಿ ನೀನ್ ಅದ ಬಿಟ್ಟು ಬೇಾರದ್ ಹೇಳ್ಬೇಕು ನಾಫಸ್ಟ್ ಸ್ಟಾರ್ಟ್ ಮಾಡ್ತಣ ಸ್ಕೂಲ್ ದೋ
ಇಂಟರ್ನಷನಲ್ ಅಲ್ಲ ನ ಆಯ್ತ ಗಿಡ
ರೆಡ್ ಲೈಟ್ ಟವ
ಪೋಸ್ಟರ್ಸ್
ಹ ಇಲ್ಲಿ ಸಿಂಟ್ಯಾಕ್ಸ್
ಲೈಟ್ಸ್
ಟವರ್ಸ್
ಅ ಮೋಡಾ ಹ್ಮ ಹ್ಮ
ಹ್ಮ್ ಈಪ ಡ ಆಕ ನಡಾ ಬೇವಿನ ಗಿಡ ಕರಿ ಹಾ ಕಡಾವ ಮ್ಯಾಮ್ ಕಾಲೇಜ್ ಹ
ಕ
ಹ ಹಾ ಅವಳು
ಬೆಟ್ಟಗಳು
ವಾಟ ಅಲ್ಲ ಎಂಟಣ್ಣ ಕಲ್ಲಿುಗ ಕಾರ್ಗ ಕಾರ್ ಬ ಹಾ ರಿ
ಟ್ಯಾಕ್ಟ್ರ್
ಕರೆ ಅಲ್ಲಿ ಕಾಣದೇನಣ್ಣ.
ಯಾರ್ದ್ ಲೆ
ಕಲ್ಸೇಟ್ ಏನ ಇರ್ಬೋದೇಳ್ ಅಲ್ಲೆಲ್ಲ ಅಲ್ಲೇ ಲಾಸ್ಟ್ ಕಾಣದ್ರಿ ಏನ್ ಕಾಣವಲ್ದ್ ಅಷ್ಟೇ.
ಅದಂಗ್ ಸ್ಟ್ರೇಟ್ ಲೆವೆಲ್ಲೆವೆಲ್ಲ ಅನ್ಸತದ.
ಅದೇ ಏನ್ ಅದೆಲ್ಲ.
ಐ ಥಿಂಕ್ ಕುಸ್ನೂರು ತಾಂಡ ಇರ್ಬೇಕದು.
ಅಲ್ಲಣ ನನ್ ಬಟ್ ಸ್ಟ್ರೇಟ್ ನೋಡದು ಎಷ್ಟು ಒಂಥರ ಒಳ್ಳೆ ಡಬ್ಬಿ ಕಂಡಂಗ್ ಕಾಣದ. ಹಾ ಅದೇ ಹೇಳತ್ತಿನ್ ಹ್ಮ ಅದ್ರ ಅದೆ ಅಲ್ಲೊಂದ್ ಟ್ಯಾಗ್ ತರ ಅದುನ್ ಇವಾಗ್ ಹೆಂಗ್ ಅನ್ಸತ್ತ ನನಗೂ ಟ್ರೈನ್ಗ ಹ್ಮ ನಮ್ ಕೀ ನು ಕಾಣತ್ತ.
ಬಸ್ ಕಾಣ್ಸತ್ತ ಸ್ಕೂಲ್ ಬಸ್ ನನಗ ನೆಟ್ ಕಾಣಸಕತ್ತದ ನನಗ್ ನೆಟ್. ತ ಆಕಾಶ್ ಕೌಡ ಕಾಣ್ತದ. ನನಗ್ ಮೋಹನ್ ಕಾಣ್ಸತ್ತಾನ್
ನನಗ್ ಓವೆನ್ ಕಾಣ್ಸತ್ತ.
ನನಗಿದು ಗೆ ಇದು ಏನಂತಾರೆ ಕೇಜ್ ಕಾಣಸತ್ತದ್.
ಕಾಣಸ್ತದ. ಅದ್ರೊಳಗ ನ ಗೇರ್ ಕಾಣ್ಸತ್ತದ್.
ನೌಹಾಲ್ ಬಾ ಕುತ ನಾ ಮಾಡ್ತೀನ್ ಬ ಇನ್ನ ಹತ್ತತ್ ಹ್ಮ ಇದುನ್ ರಿಂಗ್ ಗ್ಯಾತದಲ್
ನಂಗೆ ಅದ ಅಕೌಂಟ್ ಇದಾಗಿ ಅದು ಸರ್ ಮತ್ತ್ ಹೆಂಗ ಮಾಡುದ್ ಕೊಡಿ ಹ್ಮ್ ಅದ್ ಶಾಪಿಂಗ್ ಹಲೋ ಆಕಾಶ್ ಹೇಳ್ ಲೆ ಇಷ್ಟೋತ್ ಮಾತ
ಯ ಹ್ಮ
ಹ್ಮ್ ಹ್ಮ್ ಬಾಬೂ ಮತ್ತ ಇಷ್ಟತನ ಮಾತಾಡಿದ್ರ ಇಷ್ಟೇ ಅಲ್ಲ. ಲ್ಲಿ ಸ್ಪೆಲ್ಲಿಂಗ್ ನೋಡ ಕರೆಕ್ಟ್ ಎನ್ ಐ ಹ್ಮ್ ಸ್ಪಲಿಂಗ್ ನೋಡು ಏನು ಅದ್ರಲ್ ಸೊಲ್ಲಾ ಪುರಿ ನೀ ದ್ರ. ಎನ್ ಐ ಎಬ್ಲೂ ಏ ಡಬಲ್ ಹ ಅಷ್ಟೇ
ಒಂದೊಂದೆ ಇದ್ರಾಗದ ಹಳೇದೆ ಬಂತು ಬಂದುರೋ ರಕ್ಕ ಬಂದೂರಾ
ಹ್ಮ ಹ್ಮ್
ನಿನ್ ಅಕೌಂಟ್ ನ್ಯಾಗ್ ಎಷ್ಟಿದೆ ಬ್ಯಾಂಕ್ ್ಯಾಂಕ್ ಎಷ್ಟು ಅಮೌಂಟಾ
ಒಂಬೈನೂರ ಎಷ್ಟುಷ್ಟ ಹ
ಹಬೇಕಂದ್ರ ಬರ್ಲ ಬ ಹರ್ಲೋ ಬರ್ಲೋ ಇ ಇಲ್ಲಲ್ಲೇ ರಿಸೀೂಡ್ ಎಲ್ಲ ಅವ ನೆಕ್ಸ್ಟ್ ಅಮೌಂಟ್ ಹಾಕಕ್ ಕೇತರಿ ಎರಡ್ ರೂಪಾಯಿ ಇದದೆ ಅನ್ಕೊಂಡು ನಿಮ್ದು ಕರೆಕ್ಟ್ ಅದ ಇಲ್ಲಂತ ಹೇಳಿ ಯಡ್ ತಪ್ಪ ಇಂಪಾರ್ಟೆಂಟ್ ಅಲ್ಲಲ್ಲಿ ಸೈನ್ಸ್ ಇಲ್ವಾ ನಿಂಗೆ ಮ ನಾನ್ ಸೆನ್ಸ್ಫಲ್ ಲ ಇದ್ರ ಅದ್ರಾಗ ಹೇಳತ್ತೆ ಮನ್ಯಾಗ ಬ ಬ ಚನ್ ಚಿನ್ನಪ್ಪ
ಚ ಕಾರ್ಯತ್ತು ಹಿಂದೂಕ್ ಬಾ ಚಲ್ ಮಾರ ಮ ಚ ಗೂಗಲ್ ಪೇ ಗೊತ್ತಲ್ಲ ಪ ನನ್ ಸ ಜ ಕೆ ಸ
ಹ್ಮ್ ಎರಡು ರೂಪಾಯಿ ಬಂದು ಜುಲೈ ಒನ್ ಅಲ್ಲೈವತ್ತಾ ಬಾಂಧವ ಹ್ಮ ಇವನ್ಿಗೆ ಎಟ ರೂಪಾಯಿಲ ನಾಲ್ ಮೂರು ರೂಪಾಯಿ ನೀ ನೂರು ರೂಪಾಯಿ ನ ನಿನ್ನತ್ತ ಮೂರು ರೂಪಾಯಿ ನ ಕಮೂರು ಮಾತಾಡ ಮತ್ತೆ ಹಪ್ಪಾ ಅಪ್ಪ ನಿನ್ ಯಾಗೆ ಕ
ದಲ್ಲಿ ನಾನೂ ಮೂವ ಹಾಕ್ೋೂ ಶಾಕ್ ಆಗಿದೆ ಅಪ್ಪು ಅಪ್ಪುೆಲ್ಲಿನ ಜೊತೆ ಮಾತಾಡಲಿಲ್ಲ ಈ ಚೊಲ ಮಾತಾಡಿಲ ಕಲ್ಲ ಮ
ಆತರನೆೆಲ್ಲಾ ನಿನ್ ಐದ್ ಕಾಲ್ ಮುಗ್ದಲ್ವ ಹಣ
ಒಂದು ಮುಗ್ದ ಇಲ್ಲಿ ನು ಟಾಸ್ಕ್ ಕಂಪ್ಲೀಟ್ ಮಾಡಿಲ್ ಮಗ ಒ ಮುಗ ಐದು ಐದ್ ಮೂ ಅಂದ್ರ ಒಂದ್ ಮುಗ್ದಂಗ ಇ ಮಾಡಣ ನಾ ಪಣ ನೀರಾಗಂತ ತಗಿ ಚೆನ್ನಲ್ಲತ ನ್ ಮಾಡತಾರೆ ಇಲ್ಲ ಹ್ಮ್ ಹ್ಮ್
ಕೊಡ್ತೀನಿ ಸಣ್ಣೆ ಹಾಗದ ಮತ್ ತಗೊಂಡ ಹೆಂಗಿತ್ತು ಚೆನ್ನಾಗಿತ್ತು ಮಸ್ತ್
ಅಂಜೋದಿಲ್ಲ ಕಲಿ ಅ ಮತ್ತೆ ಯಾಕೆ ಸಾಂಟು ಯಾಕು ಯ ಮತ್ತ ಮ ಮಾರ್ ನೋಡಾಗಿತ್ತು ತಡೆದ ಬಿಟ್ಟೆ ಅಲ್ಲಿಗೆ ಏನ್ ಬರತ್ತತ್ತ ಹಾ ಕೊಡಕ್ ಶಣ ಇದ್ದಿತ್ತು ಕೊಡಕ್ ಬರ್ಲನ ತ ನಾವ ಇದ್ದಿಲ್ಲ ಎಲ್ಲ ಗೊತ್ತಗತ್ತ ಅವ ಕೀ ಅನ್ನಾನ ಇರ್ಲಕ್ ಇರ್ಲಕ್ ಅಂತೆ ಇಲ್ಲ ಅಂತೆ ಇಲ್ಲ ನೀ ಬಿಡ್ಲಿ ಇದೇ ಇದೆ ಬೋಲ್ಟಲ್ಲ ಹೊಸ್ತ ಅ ಎಂತ ಕಂಡಹಿಡ್ರಿ
ಹೊಸಲ್ಲ ಒಸದ ಆಗ ನಿ ಬ ಮತ್ತಳ ಕಾನ್ಫಿಡೆನ್ಸ್ ಆಗಕ್ಕೆ ಬರಬೇಕಾಗ ನಾ ಎನಗ್ಚ್ತಾನ ವಾಪಸ್ ಎನಗ್ ಹಚ್ತತಿ ಹ್ಮ್ ಹೆಂಗ್ ಇಬ್ಬರು ಇಬ್ಬರು ಒಂದೆ ಟಕ್ಕಿಟ.
ಹಲೋ
ಆ ಫುಲ್ ಸಾಗ್
ನೀ ಎಷ್ಟ ಎಷ್ಟ ರೂಪಾಯಿ ಕೊಡ್ತಿ.
ಎರಡು ರೂಪಾಯಿ.
ನೀನೇ ಬೇಕೆಂದು ಹಠ ಮಾಡುತ್ತಿದ್ದ ಮನಸ್ಸು. ಇಂದು ಮೌನವಾಗಿದೆ.
ಖಂಡ. ದೂರ ಇದ್ದರೂ ಸದಾ ನಿನ್ನ ಧ್ಯಾನದಲ್ಲಿ ಸಾಗುತ್ತಿದೆ. ನೀನು ಕೊಟ್ಟ ನೋವನ್ನು ಮುಖವಾಡದ ಹಿಂದೆ ಬಚ್ಚಿಟ್ಟಿದ್ದೆ. ಒಮ್ಮೆ ಬಂದು ಕೇಳಿ ನೋಡು. ನಿನ್ನ ತಬ್ಬಿ ಅಳುವಷ್ಟು ನೋವಿದೆ.
ಬೆ ಬೆಂಗ್ಗಳೂರಿಗೆ ಕಳಸೇನಂತ ಅವ. ಹೌದಾ ಆಯ್ತಪ್ಪ.